ಹಲೋ
ಹಲೋ ನಮಸ್ಕಾರ
ಹಾ ನಮಸ್ಕಾರ ಆರಾಮಿದ್ದೀರಾ
ದವಿಿನಿ ವರಾಮ
ಹ ಹಲೋ ಹಾ ಆರಾಮ ಇದೀವಿ
ಎಲ್ಲಿಿನ ಹ್ಮ್ ನಾವು ಆರಾಾಮ್ ಎಲ್ಲಿಂದ ಮಾತಾಡ್ತಾ ಇರೋದು
ನಾವು ಬೆಲೂನಿದ ನಾವವು ಬೆಂಗಳೂರಿನಿಂದ ಮಾತಾಡ್ತಿದ್ದೇವು ಹಲೋ ಕಳ್ಸಿದ ಎಲ್ಲಾನ ವಾಯ್ಸು
ನಿಮಗೆ
ಹಾ ಕೆಲ್ಸ ಇದೆ ಏನ್ ಮಾಡ್ತೀವಿ ನಿಮ್ಮ ಸರೇನು
ನಮ್ಮ ಹೆಸರು ಸಿಂಧು ಜಾಂತ ನಿಮ್ಮ ಹೆಸರು
ನನ್ನ ಹೆಸರು ಅನುಷ ಅಂಥ
ಹ್ಮ
ಏನ್ ಮಾಡ್ತಿದ್ದೀರಿ ನೀವು ಓದತಿದ್ದೀರಾ ಅಂದ್ರೆ ಜಾಬ್ ಮಾಡ್ತಿದ್ದೀರಾ
ಓದ್ತಾ ಇದ್ದೀವಿ
ಹೌದಾ ಏನ್ ಓದ್ತಿದ ಹ
ನಾ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಿ ನೀವು
ಹೌದಾ ನಾನು ಓದ್ತಿದ್ದೀನಿ ನಾನು ಮೆಡಿಕಲ್ ಮಾಡ್ತಿದ್ದೀನಿ
ಹೌದಾ ಏನ್ ತಗೊಂಡಿದ್ದೀರಾ ಮೆಡಿಕಲ್ಲ್ಲಿ
ಮೆಡಿಕಲ್ ನಲ್ಲಿ ನರ್ಸಿಂಗ್ ತಗೊಂಡಿದೆ
ಹ್ಮ್ ಮತ್ತೆ ಎಲ್ಲಾ ಕಾಲೇಜ್ ಹಂಗಿದರು
ಎಲ್ಲ ಚೆನ್ನಾಗಿದೆ ನಿಮ್ದು ನಿಮ್ದ ಏನ್ ತಗೊಂಡಿರಿ ಬ್ರಾಂಚ್ ಯಾವ್ದ
ನಾವು ಈಸಿ ತಗೊಂಡಿದ್ದೀವಿ
ಹೌದಾ ಹೆಂಗಿದೆ ನಿಮ ನಿಮ್ ಕಾಲೇಜ್ ಹೆಂಗಿದೆ ನಿಮ್ ಗೆಳತೀರ್ ಹೆಂಗಿದ್ದಾರ
ಎಲ್ಲಾ ಚೆನ್ನಾಗಿದೆ ಹಾ ಎಲ್ಲಾ ಆರಾಮಿದ್ದೀವಿ ಎಲ್ಲಾ ನಾವು ನಮ್ ಗೆಳತಿಯರೆಲ್ಲ ಯವಾಗ್ಲು ಹೊರಗಡೆ ಸುತ್ತಾಡ್ತಾ ಇರ್ತಿವಿ
ಹೌದಾ ಜಾಸ್ತಿ ಪ್ರವಾಸಕ್ಕೆ ಹೋಗ್ಬೇಕಂದ್ರೆ ತುಂಬಾ ಇಷ್ಟ ಅನ್ಕಂತ ನಿಮ್ಗ
ಹ್ಮ್ ಇಷ್ಟರ ಯಾವಾಗ್ಲೂ ಹೋಗ್ತಾ ಇರ್ತೀವಿ
ಹ್ಮ್ ಹ್ಮ್ ಇನ್ನ ಊಟ ಆಯ್ತಾ ನಿಮ್ದು ಹಾ ಆಯ್ತು ಏನ್ ತಿಂದಿದ್ರಿ ಊಟ
ನಾವು ಅನ್ನ ಸಾರು ನೀವು
ಅಲ್ಲ ಸಾರ ನಾವು ಇದು ಜೀರಾ ರೈಸ್ ಮತ್ತೆ ಮೆಜ್ಜ ಮಸಾಲ ಮೆಜ್ಜಿಗೆಗ ಇನ್ನೋ ಪಾಪಾಡ್ ಕೊಟ್ಟಿದ್ರು
ನೀವು ಹಾಸ್ಟೆಲ್ಅಲ್ಲಿ ಇರ
ಹ ನಾನ್ ಹಾಸ್ಟೆಲ್ ನಲ್ಲಿ ಇರೋದು ನೀವು
ನಾವು ಹಾಸ್ಟೆಲ್ ಅಲ್ಲಿ ಇರೋದು
ಮನ್ ಲೈಫ್ ಹೆಂಗ ಇದೆ ಎಲ್ಲ ಚೆನ್ನ ಇದೆಲ್ಲ ಫುಡ್ ಹಾಸ್ಟೆಲ್ ಫುಡ್ ಎಲ್ಲ ಕರೆಕ್ಟ್ ಆಗಿದೆನಾ ಹೌದಾ ಹ್ಮ್ ಹ ನಂದೆಲ್ಲ ಚೆನ್ನಾಗಿದೆ ಹಂಗೆ ಅಡ್ಜಸ್ಟ್ ಆಗ್ಬೇಕು ಹಾಸ್ಟೆಲ್ ಎಲ್ಲ ಚೆನ್ನಾಗಿದೆ ಬಟ್ ನಮೀಗ ಊಟನ ಸರಿಯಾಗಿಲ್ಲ
ಹಾ
ನಾವು ಬರೋ ನಾವು ಇರೋದೆಲ್ಲ ಉತ್ತರ ಕರ್ನಾಟಕ ಆ ಕಡನಿಂದ ಬಂದಿದ್ವಿ ಫುಡ್ ಅಡ್ಜಸ್ಟ್ ಆಗ್ತಿಲ್ಲ ಎಷ್ಟೇ ಟ್ರೈ ಮಾಡಿದ್ದು
ಹ್ಮ್ ನಿಮ ಕಡೆ ರೊಟಿಪ್ಸ್ ಜಾಸ್ತಿ ಅಲ್ವಾ
ಹೌದು ನಮ್ ಕಡೆ ರೊಟ್ಟಿ ಜಾಸ್ತಿ ಮಾಡ್ತಾರ ಅದೇ ಫೇಮಸ್ ನಮ್ ಕಡೆ ಉತ್ತರ ಕರ್ನಾಟಕ ನಲ್ಲಿ
ಹಾ ನಾವು ಆ ಕಡೆನೆ
ಹೌದಾ
ಹ್ಮ ನಮ್ ಕಡೆ ರೊಟ್ಟಿನಿ ಫೇಮಸ್
ಹೌದಾ ನ ಮತ್ತೆ ರೊಟ್ಟಿ ನಿಮ್ಗ ಏನ್ ನಚ್ಕೊತಂತೀರಿ ನೀವು ರೊಟ್ಟಿನಲ್ಲಿ ಹೌದಾ ಮತ್ತೆ ಇದು ನಾನ್ ವೆಜ್ ತಿನ್ನಲ್ಲ ನೀವು ಚಿಕನ್ ಸಾರು ಮೀನು ಮಟನ್ ಅಂತ ಹೌದಾ ನನ್ ನಾನ್ವೆಜ್ ನಾವ್ ಕಂಪಲ್ಸರಿ ರೊಟ್ಟಿನಲ್ಲಿ ಇದು ಚಿಕನ್ ಸಾರು ಮೀನು ಇವೆಲ್ಲಾ ಇರಲೇ ಬೇಕು ನಮೀಗ
ಹೌದಾ ನಾನ್ಕೊಂಡಿದದ್ದೆ ರೋ ಟ್ಟಿಗೆ ವೆಜ್ ಚೆನ್ನಾಗಿರುತ್ತೆ ನಾನ್ ವೆಜ್ ಎಲ್ಲ
ಹೌದಾ ನಾವು ಜಾಸ್ತಿ ತಿನೋದು ನಾನ್ ವೆಜ್ ಅದು ಸಾರ್ ಇರ್ತದಲ್ಲ ಚಿಕನ್ ಮೀನ್ ಎಲ್ಲಾ ಚೆನ್ನಾಗಿರ್ತೈತಿ ರೊಟ್ಟಿ ಜೋಳಿ ರೊಟ್ಟಿ ಚಪಾತಿ ಜೋಳಿ ಹ್ಮ್ ಮತ್ತೆ ನೀವ್ ಹೇಳ್ಬೇಕು ಏನ್ ಎಕ್ಸಾಮ್ಸ್ ಆದ್ಮೇಲೆ ಪ್ರವಾಸಕ್ ಹೋಗ್ಬೇಕಂತ ಅನ್ಕಂಡಿದೀರಾ ಇಲ್ಲ
ಹಾ ಇಲ್ಲ ಹೋಗ್ಬೇಕು ಈಗ ಎಕ್ಸಾಮ್ಸ್ ಆಗ ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ
ಹೌದಾ ಎಲ್ಗ ಹೋಗ್ಬೇಕಂತ ಅನ್ಕೊಂಡಿದ್ರಿ ನೀವು
ನಾವು ದೂ ಚಗ ಹೋಗ್ಬೇಕು ಅನ್ಕೊಂಡಿದ್ದೀವಿ ನೀವು
ಹೌದು ನಾವವು ಹೋಗ್ಬೇಕ ಅಂತ ಅನ್ಕೊಂಡೀವಿ ಬಟ್ ಎಕ್ಸಾಮ್ಸ್ ಇದ್ದಾವ ಎಕ್ಸಾಮ್ಸ್ ಮುಂದ್ಮೇಲೆ ಹೋಗ್ಬೇಕು ನಾವು ವಯಸ್ ಇಲ್ಲದ್ರೆ ಅರಕು ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ ಇನ್ನೊ ಗೊತ್ತಿಲ್ಲ
ಹೌದಾ ಹೋಗಿದ್ದೀರಾ ಒಂದ ಯಾವಾಗಾದ್ೂ ಮತ್ತೆ
ಇಲ್ಲ ನಾವ ಹೋಗಿಲ್ಲ ನಾವವು ಹೋಗಿದ್ ಮಾತ್ರ ತಿರುಪತಿ ಅರುಣಾಚಲಮು ಪಾಂಡಿಚೇರಿ ಬಾಗಲಕೋಟೆ ಮಹಾರಾಷ್ಟ್ರ ಈ ಕಡೆ ಅಡ್ಡಾಡಿದ್ವಿ
ನಾ ನಾವು ಒಂದ್ಸಲ ತಿರುಪತಿ ಹೋಗಿದ್ವಿ
ಹೌದಾ ಯಾರ್ ಜೊತೆ ಹೋಗಿದ್ಿ ನೀವು
ನಾವು ನಂಮ್ಗೆಳತಿಯರ ಜೊತೆ ಹೋಗಿದ್ವಿ
ನಿಮ್ಗೆಲ್ಲ ಜೊತೆ ಎಂಜಾಯ್ಮೆಂಟ್ ಇದ್ದಾನ
ಹಾ ಚೆನ್ನಾಗಿತ್ತು ಹೋಗುವಾಗ ನಾವು ಹೌದು ಹೋಗುವಾಗ ನಾವುದ ಆಗ್ಲ ಮುಳ್ಬಾಗ್ಲಗ್ ಹೋಗಿದ್ವಿ
ಹ ಹೌದಾ ಅಲ್ಲಿ ಮುಲ್ಬಗಲ್ ದೋಸೆ ಅಂದ್ರೆ ಫೇಮಸ್ ಅಂತ ಹೇಳಿದ್ರು ತಿಂದಿದ್ರಾ ಟ್ರೈ ಮಾಡಿದ್ರಾ ನೀವು
ಹಾ ನಮ್ ನಮ್ಗೆೇಳ್ತತಿವಿ ಒಬ್ಬಳು ಕರ್ಕೊಂಡ್ ಹೋಗಿದ್ವ ಅವ್ರಗ ದೇವ್ರು
ಹೌದಾ ಹೌದಾ ತಿರುಪತಿ ಹೆಂಗ ಮುಂದಿದ್ರಿ ನಾವು ಮುಲ್ಬಾಗಲ್ ದೋಸೆ ತಿಂದಿಲ್ಲ ಬಟ್ ಮುಲ್ಬಾಗಲ್ ನಿಿಂದನೇ ನಾನು ತಿರುಪತಿ ಹೋಗಿದ್ದು ನಮ್ಗೆಳತಿಯರು ಮುಳಬಾಗಿಲಿಂದ ಬಂದಿದ್ರು
ಹೌದಾ ನಿಮ್ ಫ್ರೆಂಡ್ ನಿಮ್ಗೆಲ್ತಿರುವುದರಾ ಮುಳಾಗ
ಹ ನಮ್ಗೆ ಕೆಲ್ತರು ಮುಲ್ಬಗ್ನಲ್ಲಿ ಇದ್ದಾರ ಆ ಕಡೆ ನಿಮ್ದೆ ಅತ್ತಿರ ಇರ್ ಇಲ್ಲ ತಿರುಪತಿ ಆ ಕಡೆ ನಿಂದೇ ನಾವು ಹೋಗಿದ್ವಿ ತಿರುಪತಿಗ ನೀವ್ ಹೆಂಗ ಹೋಗಿದ್ರಿ
ನಾವು ಆ ಕಡೆಯಿಂದ ಮನೆ ಅಲ್ಲೇ ಒಂದಿನ ಅವ್ರ ಮನೇೆಯಲ್ಲಿ ಇರ್ತಿವಿ ಹ ಮ ಮಾರ್ನೇ ದಿನ ಬೆಳಗ್ಗೆ ಎಲ್ಲಾ ರೆಡಿ ಆಗಿ ಅಲ್ಲಿಂದ ಬಿಟ್ವಿ ಮ ಮಧ್ಯಾಹ್ನ ಬಿಟ್ರೆ ರಾತ್ರಿ ಆಯ್ತು ನಾವವು ತಿರುಪತಿ ಹೋಗಷ್ಟೊತ್ತಿಗೆ
ಹೌದಾ
ಹ ಮತ್ತೆ ಅಲ್ಲಿ ಕಾಂಪ್ಲೆಕ್ಸ್ ಎಲ್ಲ ಇದ್ದಲ್ಲ
ಹೌದು ಮೂರ್ ಕಾಂಪ್ಲೆಕ್ಸಸ್ ಇದಾವ
ಹಾ ಅಲ್ಲಿ ಒಂದ್ ಕಾಂಪ್ಲೆಕ್ಸ್ ಅಲ್ಲಿ ಇದ್ವಿ ಒಂದ ನೈಟ್ ಆ ನೆಕ್ಸ್ಟ್ ಅವತ್ರ ನಾತ್ ರಾತ್ರಿ ಎಲ್ಲ ಮಲ್ ಕೊಂಡ ಇಲ್ಲ ನಾವೆಲ್ಲ ಬರೀ ಹರಟೆ ಉಡ್ಕೊಂಡೈತ್್ವಿ
ಹ ಅದು ಒಂದ್ ಎಕ್ಸೈಟ್ಮೆಂಟ್ ಇರ್ತೈತಿ ಏನ್ ಮಾಡೋದು ಟಿಕೆಟ್ಸ್ ಹೆಂಗ್ ಸಿಕ್ತಾವ ಸಿಗ್ತೇತ ಇಲ್ಲ ರಶ್ ಇರ್ತೈತ ಅಂತ ತ ಅದೊಂದೇ ಮನಸ್ಸಿನಲ್ಲಿ ಇರೋದು ನಮಗ
ಅವತ್ ರಾತ್ರಿ ಎರಡು ಗಂಟೆ ಆಗಿತ್ತ ಅನ್ಸತ ಅಷ್ಟೊತ್ತಿಗೆ ಎಲ್ಲ ಎದ್ದು ರೆಡಿ ಆಗಿ ಒಂದ್ ಐದ್ ಗಂಟೆಗೆಲ್ಲ ಹೊರಗಡೆ ಬಂದ್ವಿ
ಹೌದಾ
ಕೆಳಗಡೆ ಬಂದು ಚಾ ಕುಡಿದು ಒಂದ್ ಒಂದ್ ರೌಂಡ್ ಹಾಕೊಂಡು ನಾಷ್ಟ ಮಾಡಿ ಬಂದ್ವಿ ಅಷ್ಟೊತ್ತಿಗೆ ಹಾ ಟಿಕೆಟ್ಸ್ಗೆಲ್ಲಾ ಲೈನ್ ನಿಲ್ಸ್ತಾ ಇದ್ರು
ಹೌದಾ
ಅಲ್ಲಿ ನಿಂತ್ಕೊಂಡು ಭವಿ ಮಧ್ಯಾಹ್ನ ಆಯಿತು ಅಲ್ಲಿ ಟಿಕೆಟ್ ತೊಗೊಳ್ಳೋಷ್ಟೊತ್ತಿಗೆ
ಹ್ಮ್ ಹೆಂಗಾಗೈತಿ ದರ್ಶನ ಯಾವ್ ಕಡೆ ಹೋಗಿದ್ರರಿ ನೀವು ಶ್ರೀವಾರ ಹೋಗಿದಿ ಇದ್ರ ಇದ ನಲುಪೀರಿ ಹೋಗಿದ್ರಾ
ಮೊದ್ಲು ನಾವು ಅಲ್ ಶ್ರೀವಾರಿ ಹೋಗ್ಬೇಕಂತ ಅನ್ಕೊಂಡಿದ್ವಿ ಮತ್ತೆ ನಮ ಳ್ತಿ ಒಬ್ಳು ಬೇಡ ಅಲ್ಪಿರಿ ಹೋಗೋಣ ಅಂತ ಆರ್ಥ ಮಾಡ್ಲು ಮತ್ತೆ ಅಲ್ಪಿರಿ ಅಲ್ಪಿರಿ ಹೋದ್ವಿ
ಹೌದಾ ಹೆಂಗಿದೆ ಅಲಿಪಿರಿ ಜಾಸ್ತಿ ಸುಸ್ತು ಆಗ್ತೇತಲ್ಲ ಅಲಪಿರಿ ಕಡೆ ಜಾಸ್ತಿ ಅ ಬೆ ಜಾಸ್ತಿ ದೂರ ಇದೆಲ್ಲ
ಹಾ ತುಂಬಾ ದೂರ ಆ ಮತ್ತೆ ಹತ್ತುವಾಗೆಲ್ಲ ಪ್ರಾಣಿ ಎಲ್ ಪಕ್ಕಿ ಎಲ್ಲ
ಹಾ ಹ್ಮ್ ಇನ್ನಾದ್ರ್ಶನೆ ಎಲ್ಲ ತುಂಬಾ ಚೆನ್ನಾಗ ಆಗೈತಾ ನಿಮ್ಗ ಅಲ್ಲಿ ತಿರುಪತಿನಲ್ಲಿ ಮತ್ತೆ ಏನಾದ್ರು ನೋಡಿದೀರಾ ತಿರುಪತಿಗೆ ಹೋಗುವಾಗ ಜಸ್ ತಿರುಮಲ ನೋಡ್ಕೊಂಡ್ ಬಂದಿದ್ ಬಿಟ್ಟಿದ್ರ
ಹ ತಿರುಮಲ ನೋಡಿ ಬಂದ್ಬಿಟ್ವಿ ಅಂದ್ರೆ ಆ ರಾತ್ರಿ ಎರಡು ದಿನ ನಿದ್ದೆ ಮಾಡಿಲ್ವಲ್ಲ ನಾವು ನೆಕ್ಸ್ದಿನ ಅವತ್ ರಾತ್ರಿ ಎಂಟು ಗಂಟೆ ಆಗಿತ್ತು ನ ಮೇಲೆ ಹೋದಾಗ
ಹೌದಾ
ಹ ಮತ್ತೆ ಅಲ್ಲಿ ಊಟ ಮಾಡಿ ಅಲ್ಲಿಂದ ಹನ್ನೆರಡು ಗಂಟೆ ಲ್ಲ ನಾವುನ್ ಲೈನಲ್ಲಿ ನಿಂತಪಿ ಮತ್ತೆ ದ ದರ್ಶನಕ್ಕೆ ನಮಗೆ ಬೆಳಗ್ಗೆ ಮೂರು ಗಂಟೆೆಗೆತ್ತು ಹ್ಮ್ ಆ ದರ್ಶನಕ್ಕೆ ಮತ್ತೆ ಹೋದ್ವಿ ಲೈನಲ್ ಹೋಗ್ ಹಾಗನೇ ಅಲ್ಲೇ ನಾಲ್ಕುವರೆ ಆಯ್ತು ಅಂದ್ರೆ ನಾವ್ ಒಂದ್ ಕಡೆ ಒಂದು ಶೆಡೆಲ್ಲ ಹಾಕ್ಬಿಟರು ನಮ್ಗೆ ಮತ್ತೆ ಮುಂದೆ ಬಿಡಲ್ಲ ಅನ್ಕೊಂಡಿದ್ವಿ ನಾವು
ಹ ಶೆಡ್ನಲ್ ಹಾಕಿದ್ರೆ ಎರಡ್ ಮೂರ್ ತಾಸ ಅಲ್ಲೇ ಇರ್ಬೇಕಂತ ಹೇಳಿದ್ರು ಬಟ್ ಈ ಸತಿ ಹಂಗೇನ್ ಇಲ್ಲ ಅನ್ಸ್ತದೆ
ಹೌದು ನಾವು ಹಗೆ ಅನ್ಕೊಂಡ್ವಿ ಲೇಟ್ ಆಗುತ್ತೆ ಅಂತ ಮತ್ತೆ ಒಂದ್ ಹತ್ ಹದ್ನೈದು ನಿಮಿಷಕ್ಕೆಲ್ಲಾ ಹಾಲ್ ಕೊಟ್ರು ಹಾಲ್ ಕುಡುದು ಕುಡಿದ್ವಿ ಬಿಟ್ ಬಿಟ್ರು
ಹೌದಾ ಜಾಸ್ತಿನ ಜಾಸ್ತಿ ಹೊತ್ತೇನು ಇಲ್ಲ ನಿವ್ ಶೆಡ್
ಇಲ್ಲ ಇಲ್ಲ ಒಂದ್ ಹೌದು ಒಂದ್ ಹತ್ತು ಹದ್ನೈದು ನಿಮಿಷ ಇದ್ವೇನು ಅಷ್ಟೇ ಹಾ ಹಾಲು ಕುಡ ಕೊಟ್ಟರು ಹಾಲು ಕುಡುದು ಅಷ್ಟ ಜೊತೆಗೆ ಎಲ್ಲ ಹ ಇನ್ನು ಮತ್ತೆ ಬಿಟ್ ಬಿಟ್ರು ಎಲ್ಲಾ ಹೋಗಿ ದರ್ಶನ ಮಾಡ್ಕೊಂಡ ಬರೋವರೆಗೆ ನಾಲ್ಕವರೆ ಆಯ್ತು.
ಓಕೆ.
ಮತ್ತೆ ಅಲ್ಲಿಂದ ನಾವೆಲ್ಲ. ಪಕೇಜ್ ಎಲ್ಲ ಕೆಳಗಡೆ ಕೌಂಟ್ರ ಕೊಟ್ಟಿದ್ವಿ ಮೇಲೆ ಬರ್ರೆ ತರ.
ಹ್ಮ
ಅದು ತಗೊಂಡ್ ಬರಕ್ಕೆ ಇಬರು ಹೋಗಿದ್ರು ಅವ್ರ ಜೊತೆ ಹೋಗಿ ಹ ಅವ್ರ ಜೊತೆ ಹೋಗಿ ಮತ್ತೆ ನಾವು ಅರ್ಧ ದಾರಗಿಸಕೊಂಡು ಬಂದವಿ
ಹ್ಮ್ ಅಲ್ಲಿ ಇದು ಬೇ ಟ್ಟಗ ಇದು ಬ್ಯಾಗ್ಸ್ ಕೊಡ್ತೀವಲ್ಲ ಬೇರೆ ಕಾಂಪ್ಲೆಕ್ಸ್ ನಲ್ಲಿ ಇರ್ತೈತಿ ನಾವು ನಮ್ಮ್ ತಿಮಲ ಬರಲ್ಲ ನಾವ ಒಂದ್ಸತಿ ಸಫರ್ ಆಗಿದ್ವಿ
ಹೌದಾ
ಹ್ಮ್ ಲೈಕ್ ಮೇಲಕ್ ತಿರುಮಲಕ್ ಬರಲ್ಲ ಇದೆ ಸ್ಟೆಪ್ಸ್ ಏನ್ ಮಾಡ್ತೀವಲ್ಲ ತಿರುಪತಿ ಸ್ಟೆಪ್ಸ್ ಅಲ್ಲೇ ತಗೋಬೇಕು ಬ್ಯಾಕ್ ಎಲ್ಲಾ ಬೆಟ್ಟ ಆಯ್ತಿದ್ರೆ ನಾವ್ ಏನ್ ಮಾಡಿವವಿ ನಮ್ಗೆಲತಿ ಜೊತೆ ಮೇಲ್ಗ್ಬಿಟ್ಟಿದ್ವಿ ಪೂರಾ ತಿರುಮಲ ಸೈಡ್ ಅಲ್ಲಿ ಏನಾಗೈ ತಿರುಮಲ ಲಾ. ಫಕಸ್ ಕಡೆ ಹೋಗಿದ್ರೆ ಇಲ್ಲ ಇ ಇದಲ್ಲ ನಿಮ್ ಕೌಂಟರ್ ಬೇರೆ. ಕಡೆ ನೀವ್ ಇನ್ನ ಒಂದ್ ಮೂರ್ ನಾಕ್ ಕಿಲೋಮೀಟರ್ ಹೋಗ್ಬೇಕ ಅಂತ ಹೇಳಿದ್ರು ಅಲ್ಲಿನಂದ ನಾನು ನಮ್ ಗೆಳತಿ. ಎಲ್ಲ ನಡ್ಕೊಂತ ಹೋಗಿ ಆ ಬ್ಯಾಗ್ಸ್ ಎಲ್ಲ ತೊಗೊಂಡು ಬಂದ ಅವ್ರಿಗ್ ಕೊಟ್ಟಿದ್ವಿ. ಅವರು ಸ್ವಲ್ಪ ಫಸ್ಟ್ ಟೈಮ್ ಬಂದಿದ್ರು ನಮ್ ಗೆಲಿತಿಯರು ಅವ್ರಗ ಫೋಟೋಸ್ ಇವಲ್ಲ ಬಾಳ. ಇಷ್ಟ ಅದೊಂದು ಫಸ್ಟ್ ಟೈಮ್ ಬರೋವರ್ಗ ಜಾಸ್ತಿ ಎಕ್ಸೈಟ್ಮೆಂಟ್ ಇರ್ತದಲ್ಲಾ.
ಆದ್ರೆ ನಮ್ ಫ್ರೆಂಡ್ಸಿಗೂ ನಾವು ಎಲ್ಲ ಹೋಗಿದ್ವಲ್ಲಾ ಅಲ್ಲಿ ತೊಗೊಳಕೆ ಆಗ್ಲಿಲ್ಲ ಎಲ್ಲ. ಸಾಕಾಗಬಿಟ್ಟಿತ ತುಂಬ ಅಕಷ್ಟೊತ್ತಿಗೆಲ್ಲ.
ಹ್ಮ. ಆಮೇಲೆ ನಮ್ ಫ್ರೆಂಡ್ಸ್ ಬಂದು ಸ್ವಲ್ಪ ಕೈ ಹಾಕಿ ಎಲ್ಲಾ ಬ್ಯಾಗ್ಸ್ ಎಲ್ಲಾ ತಗೊಂಡು ಮತ್ತೆ ಅಲ್ಲಿನಂದ. ತಾಸು ಎರಡ್ ತಾಸ ಇದ್ದು ಮತ್ತೆ ಸ್ಟಾರ್ಟ್ ಆಗ್ಬಿಟ್ಟಿದ್ವಿ ನಾವು ನಮ್ ಕಾಲೇಜ್ದಾ. ಜಾಸ್ತಿ ಹಾಲಿಡೇಸ್ ಸಿಕ್ಕಿಲ್ಲ ನಮೀಗ ನಾವು ವೀಕೆಂಡ್ಸ್ ನಲ್ಲಿ ಪ್ಲಾನ್ ಮಾಡ್ಕೊಂಡ್ ಹೋಗಿದ್ವಿ.
ಹ್ಮ್ ಹ್ಮ್ ನಾವ್ ಹಂಗ ಮಾಡ್ಲಿಲ್ಲ. ಬ್ಯಾಗ್ಸ್ ಎಲ್ಲ ತಗೊಂಡ್ವಿ ಮತ್ತೆ ಆ ಮತ್ತೆ ಇಳಿದೋಗೋ ಶಕ್ತಿ ಇರ್ಲಿಲ್ಲ ಬಸ್ಸಿಗೆ ಬಂದ್ವಿ. ಬಸ್ಅಲ್ಲೂ ಬರುವಾಗೂ ನಿದ್ದೆ ಮಾಡಿದ್ವಿ ಮತ್ತೆ. ಮತ್ತೆ ಬಂದು ನಮ್ಮ್ ಫ್ರೆಂಡ್ ಮನೇಲ್ಲ ಇದ್ವಿ ಅವತ್ ಅವತ್ತೆಲ್ಲಾ ಮಲ್ಕೊಂಡ್ರ ಅದೇ. ನೆಕ್ಸ್ಟ್ ದಿನ ಅಲ್ಲಿಂದ ಬರುವಾಗ. ಬಸ ಅಲ್ಲಿ ಬಂದ್ವಿ ಮಾರ್ನೆದಿನ ಬಂದ್ವಿ ಹಾ.
ನಾನ್ ಏನಾಗೈತ ಅಂದ್ರೆ ನಮ್ಮ ಮಮ್ಮಿಯವರು ಕಾಲ್ ಹಚ್ಚಿದ್ರು ಮನಿಗ್ ಬಾ ಒಂದ್ ಟೆಂಪಲ್ ದೇವಸ್ಥಾನಕ್ ಹೋಗ್ಬೇಕು. ಹೂಂ ಅಂತ ಹೇಳಿದ್ದೆ ನಾನು ಆಗ್ಲಿಂದ ನಮ್ಮ ಫ್ರೆಂಡ್ಸ್ನೆಲ್ಲ ಬಿಟ್ಟ. ಕೊಂಡು ನನ್ ಆ ಕಡೆಯಿಂದ ನಮ್ಮ್ ಮೂರ್ಗ್ ಸ್ಟಾರ್ಟ್ ಆಗಿದ್ದ. ಹಂಗ ಆಗೈತ್ ನಮ್ ಕಡೆ ತಿರುಪತಿ ಮತ್ತೆ ಅದ ಆಗ್ತ ಅಷ್ಟ. ಮತ್ತೆ ನನಗೂ ನಿದ್ದೆ ಇಲ್ಲ ಮತ್ತೆ ನಮ್ಮ ಅಮ್ಮ ಅಪ್ಪ ಜಿ ಎಲ್ಲ ಯಾಗಂಟಿ ಇದು ನಂದಿ ಎಲ್ಲ. ಅಂತಿದೆ ಒಂದು ಅಲ್ಲಿ ಕರ್ಕೊಂಡ್ ಹೋಗಿದ್ರು ನನೀಗ. ಅಲ್ಲೆಯೆಲ್ಲಾ. ಗಲ್ಗಂಟಿ ಟೆಂಪಲ್ಸ್ ಜಾಸ್ತಿ ಫೇಮಸ್ ಅಂತ ಹೇಳಿದ್ರ ಅಂತ ಅಲ್ಲಿ ಕರ್ಕೊಂಡ್ ಹೋಗಿದ್ರರು ಎಲ್ಲೆಲ್ಲಾ ಸುತ್ತಾಡಿ ಎಲ್ಲಾ. ನಮಗೆ ನಿದ್ದೆ ಇಲ್ಲ ಎರಡು ದಿನ ಆತ. ತಿರುಪತಿನಲ್ಲಿ ನೀದ್ದೇ ಇಲ್ಲ ಮತ್ತೆ ನಂದ್ಯಾಲನಲ್ಲಿ ನೀದ್ದೇ ಇಲ್ಲ ನಮಿಗ.
ಹ್ಮ್.
ಹಾ ಬರತ್ತ ಮತ್ತೆ ಯಾವಾಗದ್ರೂ ಮಾತಾಡೋಣ ತಗೊಳ್ಳಿ.
ಹೌದಾ ಸರಿ ಮತ್ತೆ ಯಾವಾಗಾದ್ರೂ ಬೇಜಾರಾದ ಕಾಲ ಹಚ್ಚ್ರಿ.
ಹಾ ಸರಿ ಹಾ. ಧನ್ಯವಾದಗಳು.